ಹ್ಮ್ ಕತಿದೀರಾ
ಹ್ಮ್ ಏನ ಇಲ್ಲಪ್ಪ
ಅಪ್ಪಾಜಿಯರು ಯಾವ್ ಬರ್ತಾರಂತೆ
ಶುಕ್ರವಾರ
ಡ್ತಾರಂತೆ ಯಾಕ್ ಬಡ್ತಾರಂತೆ ಇದು ನೀನ್ ಎದಕ್ ಹೋಗ್ತಿದ್ದಿ ಇಊ್ರಿಗೆ
ಗೊತ್ತಿಲ್ಲ
ಗತ್ತಿಲ್ವಾ
ಹ್ಮಞ್ಮ
ಹ್ಮ್ ಮತ್ತೆ ಮೊನ್ನೆ ತಿರುಪತಿಗೆ ಹ ಇದಕ್ಕ ಹೋಗ್ಬಂದಿದ್ರಂತಲ್ಲ ಯಾವಾಗ ಹೋದರ್ಷ ಒ ಎರಡು ವರ್ಷದಿಂದ ಮಂತ್ರಾಲಕ್ಕೆ ಹೋಗಿ ಬಂದ್ರಲ್ಲಾ ಹೆಂಗಿತ್ತು ಟೂರ್ ಚೆನ್ನಾಗಿತ್ತ
ಹ್ಮ್ ಚೆನ್ನಾಗಿತ್ತು ಚೆನ್ನಾಗಿತ್ತಪ್ಪ ಅಂದೆ
ಹೌದ ಹ್ಮ
ಹೇಳಳ್ಬೇಕು
ಹ್ಮ್ ಹೇಳಿದ್ರಿ ಕೇಳ್ತೀವಿ ನೋಡ್ರಿ ಊಟ ಗಿಟ ಎಲ್ಲಾ ಚೆನ್ನಾಗಿ ಮಾಡಿದೆಲ್ಲ
ಹ್ಮ್ ಚೆನ್ನಾಗಗೈತ್ ನಿಮ್ದು
ನಮು ಚೆನ್ನಾಗ ಐತೆ
ಊಟ ಗಿಟ ಚೆನ್ನಗಿ ಮಾಡ್ಕಂತ ಹೋಗ್ರಿ
ಮತ್ತ ವಿಶೇಷ
ನೀವ್ ಹೆಳದಂಗ ಕೆಳ್ತಿವಿ ಹ್ಮ ನೀವ್ ಹೇಳಿದ್ರೆ ಕೇಳ್ತೀವಿ ಅಂದೆ ಹ್ಮ್ ಒದದು ಏನ್ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಇಸ್ಕೊಂಡ ಬಂದ್ರಂತೆ.
ಹ್ಮ್ ಇಸ್ಕೊ ಬಂದೆ.
ಮೊನ್ನೆ ಇಸ್ಕೊಂಡ್ ಬಂದ್ರೇನು?
ಇಸ್ಕೊ ಬಾರ್ದಾಗ ಎಗ್ರಾಡಕತ್ತಿದ್ದಿ ಇಸ್ಕೊ ಬಂದ್ರ ಏನ್ ಮಾಡಲ್ರಿ.
ಹ್ಮ್ ಇಸ್ಕೊಬಂದಿದು ಒಳ್ಳೇದಾಯ್ತು ಬಿಡ್ರಿ. ಆಯ್ತು ಮತ್ತೆ ಏನ ಬ ಏನ ಬರಿತ್ತಿದಿರಾ ಅನ್ಸುತ್ತೆ.
ಇಲ್ಲಪ್ಪ ಹಂಗೆ ಬರುತ್ತೆ ಕಲಿತ
ಹೌದೆನು. ನಿಟಾಗಿ ಮಾತಾಡಕ ಕಲ್ತ್ಕೋಬೇಕರಿ ಎಲ್ಲಾನು. ಹ್ಮ್ ಹೊರಗ ಹೋಗ್ ರಿ ಮತ್ತೆ
ಹೇಳ್ರಿ
ನೀವೆ ಹೇಳ್ಬೇಕ ನೊಡ್ರಿ ಎಲ್ಲ.
ಹೇಳ್ಬೇಕು ನಾವೇನ್ ಹೇಳ್ಬೇಕ್ರಿ.
ಓಕೆ ಓಕೆ ಮತ್ತೆನ ವಿಶೇಷ.
ಹೆಳಬೆಕಪ್ಪಾ
ಏನಿಲ್ಲ ನೋಡ್ರಿ ನೀವು ಹೇಳಿದ್ರೆ ಕೇಳ್ತೀವಿ.
ಅಂತ ಗೊತ್ತಾಗ್ತಿಲ್ಲ ನಿಮ್ಮಾನೂ ಫೋನ್ ಮಾಡಿದ್ಲ?
ಯಾರು?
ನಿಮ್ಮ ಅನುಶ್ರೀ.
ಹ್ಞೂ ಹ್ಞೂ ಮಾಡಿದ್ರಿ ಹೇಳ್ರಿ.
ಹ್ಮ್
ಮಾಡಿದ್ಲು ಮೊನ್ನೆ
ಹ್ಮ್ ಹ್ಮ್
ಮಾತಾಡಿಲ್ಲ ನೀನು ಹೊರಗಡೆ ಲಾಕ್ ಅನ್ ಕೈ ಮಾಡ್ ಕೈಬಿಟ್ಟಿ ಅಲ್ಲ ಮ್ಯಾಲೆ ಅವ್ರರು ನೀರು ಹೊಗಕ ನೀರ್ ಹಾಪ್ ಮಾಡಕ ಅವ್ರು ಹಂಗ ನೋಡ್ ಬೈತಾರೆ ಹಾಪ್ ಮಡಿನಬಿಡು ಕುತ್ಕ ಇಲ್ಲೆ ಕುತ್ಕ ಕುತ್ಕ ಹಪ್ ಮಾಡ್ಬಾಂದಿನಿ ಅವಣ್ಣ ಮ್ಯಾಕ್ ಹೋದ್ರು ನೋಡಕ್ಯನ್ ಬರಕ್ಕ
ಹೌದೇನು
ಹ್ಮ್
ಹ್ಮ್
ಮ್ಯಾಕ ಹೊಗಿದ ನೋಡ್ಕೆ ಬಂದಿ ಇದನ ಮಾಡಿದ ನಾ ನೋಡ್ದಿಮೇಲೆ ಸುಮನೆ ಆದೆ ಅತ್ತ.
ಹೌದೇನಪ್ಪ
ಹ್ಮ್
ನೆನಪಿಲ್ಲ ನಿಂಗ್ ಬಿಡಲೆ ಅಪ್ ಮಾಡಿದೆ ಅಂದ್ರಿ.
ಹಾ
ಬೆಳಗ್ಗೆ ಆಫ್ ಮಾಡಿದ ಅಂತ ನೆನಪಿಲ್ಲ ಅಂದೆ.
ಹೌದೇನು ಸೋಮವಾರದೊಳಗೆ ಈ ಈ ಕಾರ್ಯಗಳನ್ನ ಕಂಪ್ಲೀಟ್ ಮಾಡ್ಬೇಕಂತ ನೋಡು ಹಏ ಸಾರ ಹ್ಮ ಮ ಬರ ಸೋರ ಮೂವತ್ ಕೆರೆಗಳು ಮೀಟ್ ಮಾಡ್ಬೇಕಂತ ಹೇಳಿದ್ದಾರೆ
ಹ್
ಹ್ಮ್
ಹೌದಾ
ಹೌದು
ಹ್ಮ್
ಮತ್ತೆ ಫೋನ್ ಮಾಡಿದಾಗ ಕಟ್ ಮಾಡ್ಬಾರ್ದು ಆವಾಗಲೇ ನೀನು ಮಾಡಿದ್ದಲ್ಲ
ಎ
ಕಟ್ಟಾಗಿತ್ತ ಆಂಗ ಇದಾಗಿತದೆ
ಏನಾಗಿತ್ತು
ಹ್ಮ್ ಊಟ ನೀನ್ ಊಟ ಏನ್ ಮಾಡಳಗತ್ ಅಡಿನ್ ಹ್ಮ್
ನೋಟ್ ಬುಕ್ ರೊಟ್ಟ ಇದ್ದಾವ
ಹ್ಮ್
ಇದಕ್ಕ ಏನಿಾರೋ ಮಾಡವಿ
ಹ್ಮ್ ಚೆನ್ನಾಗಿ್ ಊಟ ಮಾಡ್ರಿ
ನೀವು ಊಟ ಮಾಡ್ರಿ
ನಾವು ಅವಾಗ ಊಟ ಮಾಡ್ತಿರ್ತೇವೆ ಏನ್ ನಿಲ್ಕಣಿ ಸೀತಾ ಆಬಿಟ್ಟಕ್ ನೋಡ ಸ್ವಲ್ಪ
ಹದ
ಹ್ಮ್ ಮತ್ತ ವಿಶೇಷ
ಹೇಳ್ಬೇಕಪ್ಪ
ಹ್ಮ್ ಹಂಗ ನಿಮ್ಮ ಅಪ್ಪ ಜಪಾ ಕ್ರಷ್ಟೊಳ ಸಂಬಳಾರ ಚೆನ್ನಾಗಿರ್ಬೇಕು
ಸಂಬಳ ಇಲ್ಲಾಂದ್ರೆ ಅವ್ರ ಕೊಟ್ಟಕರ್ತಾರ
ಬ್ಯಾಳ್ಬಳ ಅಂತದ ವೇಡಪ್ಪ ಅಂತ್ದ ವೇಡಪ್ಪ
ನೀ ಕಲ್ದೇನು ಇಸ್ಕೊಂತಿಲ್ಲ
ಹಂಗಂತ ಅಲ್ಲಲ್ಲಿಪಜಿ
ಹ್ಮ
ಆದ್ರೂ ಸ್ವಲ್ಪ ಇರ್ಬೇಕಲ್ಲ
ಹ್ಮ್
ನಮ್ದನ್ನ ತೊಂದೆ
ಎಂತದ
ನ ಈಗ ನಮ್ಗು ಮರತಿ ಇಸ್ಕಾಂತ ಇಸ್ಕಾ ಬಾರ್ದ ಅವ ಬತ್ತ ಹ್ಮ ಹ್ಮ್ ಇದಾಗದೆ
ಹ್ಮ್
ಹ ತಪ್ಪಾಗುತ್ತೆ ಮತ್ತೆ
ಹೇಳ್ಬೇಕಪ್ಪ
ಏನ್ ನ ನ ಹೇಳ್ರಿ ಕೇಳ್ತ
ನಿಮ್ಮ ತಂಗಿ ಬೆಳಗ್ಗೆ ಫೋನ್ ಮಾಡಿದ್ಲು ಮಾಡ್ಬೇಕಾ ವಾಪಸ್
ಯಾರಿಗೆ
ಹುಂ
ಅನುತಾ
ಇಲ್ಲ ಹಾ
ಹುಂ
ದಾವಣಗೆರೆ ತಂಗಿ
ಮಾಡಿದ್ ಮಾತಾಡದಾ ಲೇ
ಹೌದಾ
ಹುಂ
ಹುಂ
ಮಾಡಿ ಮಾತಾಡಿನ ಮಾಡಿ ಹುಂ ಮತ್ತೆ ವಿಶೇಷಾ ಅದೇ ಅವ್ರು ಮನೆ ಹೈದರಾಬಾದ್ ಸರ್ಟಿಫಿಕೇಟ್ ಮಾಡ್ಸ್ಬೇಕಲ್ಲ ಅವ್ರದು ಹೈದ್ರಾಬಾದ್ ಸರ್ಟಿಫಿಕೇಟ್ ಮಾಡ್ಸೋದ್ರಿಂದ ಏನಪ್ಪ ಅದಂದ್ರೆ ಜಾಬ್ ಗಳು ಸಿತವಲ್ಲಾ ಬೇಗಾ ಅನ್ನ್ ಉದ್ದೇಶದಿಂದ ಅವರು ಮಾಡ್ತಾ ಇರ್ತಾರ ಅವಾಗ ಅವಾಗ
ಹುಂ ಹುಂ
ಮಾಡತಿರ್ತಾರ ಮಾತಾಡೋದು ಇ ಮಾಡ ಕಾಮನ್ ಅವೆಲ್ಲಾ
ಹುಂ ಹುಂ ನೀವ್ ಎಲ್ಲಾರ ಜಾಬ್ ಹುಡಗಿಸ ಕೊಡತ್ತಿ ನೀನಗ ಜಾಬ್ ಹುಡುಕ ಬೇಡಾ
ಅಂದ್ರೆ ನಮ್ದು ಏನಿಲ್ಲಾ ಕನಪ್ರ್ ಮಾಡ್ತಿಲ್ಲ ನಮ್ಮವು
ಯಾವಾಗ ಮಾಡ್ತರಿ ಮಕ್ಕಳು ಮರಿ ಮೊಮ್ಮಕ್ಕಳು
ಹತ್ತ ವರ್ಷ ಆಯ್ತ ಕಣ್ಣೊ ಹತ್ ವರ್ಷ ಆಯ್ ನೊಡ ಕಾಲ್ ಫಾರ್ ಮಾಡ್ತಿಲಾ ನಮಗೆ
ಶಸ್ತ್ರ ರೀ
ಇಲ್ಲಿ ಮ ಮೇ ಬಿ ಮಗ ಹುಟ್ಟಿದ ಮೇಲೆ ಏನಾದ್ರು ಇದ ಆಗಬಹುದೇ ನೋ
ಹುಂ ಹುಂ
ಹಾ
ಹೌದಾ
ಹುಂ ಹೌದಿಲ್ಲ್ ಹುಂ ಮತ್ತೆ
ಏನ್ ನೋಡ ನೀವ್ ಹೇಳ್ಬೇಕು
ಹುಂ
ನೀನೇ ಹೇಳ್ಬೇಕಪ್ಪಾ ಅ
ಏನಿಲ್ಲಾ ಪ್ಪಾ ನೀವ್ ಹೇಳಿದ್ರೆ ಕೇಳ್ತೀನಿ.
ನಾವು ನೀವ್ ಹೇಳಿದ್ರೆ ಕೇಳ್ತೀವಿ
ಹುಂ
ನಾವು ನೀವ್ ಹೇಳ ಕೇಳ್ತೀವಪ್ಪ ಅಂದೆ
ಹೌದ ದೇನು ಹ್ಮ್ ಮಧ್ಯಾಹ್ನ ಏನು ಊಟ ಮಾಡಿದ್ರಿ
ಚವ್ಳೇಕಾಯಿ ಪರಲ್ಲ
ಹೌದೇನೋ ಹ್ಮ ಎಲ್ಲಿ ಕಲ್ತ ಬಂದಿದ್ರಿ ಜೋಳ ಕಾ ತಂದಿದ್ರಿ
ಸಂತ್ಯಾಗ್
ಅಂತ ಕನಸು ಹ ಹ್ಮಞ ಹ್ಮ್ ಹ್ ಚೆನ್ನಾಗಿ ಮಾತಾಡೋದು ಹ್ಮ್
ಮತ್ತೆ
ರೊಟ್ಟಿ ದಿನ ಒಳ್ಳೊಳ್ಳೆ ಊಟ ಮಾಡ್ತೇವಿ ರೊಟ್ಟಿ ಚಪಾತಿ ಹ್ಮ್ ಚೆನ್ನಾಗ ಒಳ್ಳೆ
ಹೊಟ್ಟೆ ಪಾಡಿಗೆ
ಹ್ಮ್ ಒಳ್ಳೆ ಅಭ್ಯಾಸ ಅದ ಊ ಊಟ ಮಾಡೋದು ಒಳ್ಳೆ ಅಭ್ಯಾಸ ಅದೆ ಹ್ಞ......
ಹ ಮತ್ತೆ ಇದ್ದಿಲ್ಲ
ಒಳ್ಳೆ ಅಭ್ಯಾಸನ ಮಾಡ್ತಿದ್ದೀ ನೀಗನು ಹಾ
ಹೌದಾ
ಚೆನ್ನಾಗ ಮಾಡ್ತಿದಿ ಮಾಡ್ರಿ ಹ ಹೆಂಗೆ ಮಾಡ್ತಾರ ಹೀಗೆ ಮಾಡೋದಕ್ಕಿಂತ ಒಳ್ಳೇದು ಮತ್ತೆ
ದು
ಹ್ಮ್ ಏನ್ ನೋಡಪ್ಪ ನೀನ್ ಹೇಳ್ಬೇಕಿಲ್ಲ
ಹ್ಮ ಹ್ಮ
ಆರಾಮ್ ಇದಿದೆಯಲ್ಲ ಹ್ಮ್ ಮತ್ತೆ ಹೂ
ಹ
ಏನ
ಮತ್ತೆ ಅಂದ್ರೆ ಇವನ್ ಹೇಳ್ಬೇಕ
ಏ ಹೇಳ್ತಿರ್ಬೇಕಲ್ಲ ಏ ಪುಚೆ ಬಿ ಅಲ್ಲ ಏನಾದ್ ಮಾತಾಡಿದ್ರ ಜೀವ ನಡೋದ ಏನ್ ಮಾತಾಡಿದ್ರರು ಜೀವ ನಡ ನಡೋ
ಹೌದಾ...
ಹ್ಮ್.... ಏನಾದ್ರೂ ಮಾತಾಡ್ತಾ ಇದ್ರೆ ಜೀವನ..... ಸಲಸ ನಡತತೆ ಇಲ್ಲಾಂದ್ರೆ..... ಇದ ಆಗುತ್ತೆ ಮತ್ತೆ ಹ್ಮ್ ಯಾವಾಗ್ಲೂ ನಾವು ಹತ್ತು ನಿಮಿಷ ಮೂವತ್ತೊತ್ ಸೆಕೆಂಡ್ ಮಾತಾಡಿದರೆ ಮಾತ್ರ ನಮ್ಗೆ ಅವಕಾಶ ಇರೋದು
ಹ್ಮ್.... ಇಲ್ಲಾಂದ್ರೆ...
ಅಂದ್ರ ಅದ್ರಿಂದ ನಮ್ ಉಪಯೋಗ ಜೀವನ ನಡೀತಿರ್ತತಿ ಏನೋ ಒಂದು ದಾರಿ ನಡ್ಕಡಸ ಆಗತ್ತೆ ಹಂಗಾಗಿ ಬೇಗ ಇದ್ ಮಾಡದು ಹಗೆಲ್ಲ ಮಾಡ್ಬಾರ್ದು ಚೆನ್ನಾಗ್ ಮಾತಾಡ್ಬೇಕು ಒಳ್ಳೆ ಅಭ್ಯಾಸ ಮಾಡ್ಕು ಮಾಡಬೇಕು ವಿದ್ಯಾಭ್ಯಾಸನ ಚೆನ್ನಾಗಿ್ ಮಾಡು ಹ್ಮ್ ಸರಿ ಸರಿ ಆಯ್ತಾ ಇಲ್ಲಾ
ಸರಿ